ಹೇಳಿ ಮ್ಯಾಮ್ ಹಓ ಕೇಳಿಸ್ತಿದೆ ಮ್ಯಾಮ್ ನಿಮ್ಗೆ ಹ ಅದೇ ಅದೇ ನೀರ ಹೊರಲ್ಲ ಕ
ಹದ ಅದಕ್ಕಪ್ಪಾ ಇಪ್ಪತ್ನಾಕು ವರ್ಷ ಹುಡುಗಿಗೆ ಆ ಕೆಲಸ ಮಾಡ್ಕೊಂಡ್ ಕೂತೈತೆ ಆ ಅದೇ ಇಪ್ಪತ್ನಾಕು ವರ್ಷ ಹುಡುಗಿಗೆ ಆ ಕೆಲ್ಸ ಮಾಡ್ಕೊಂಡ್ ಕೂತಾವಳೆ ಹನಪ್ಪಾ ಕೇಳಿಸತಯ್ತಾ
ಹ್ಞ ಕೇಳಿಸ್ತಿದೆ ಮ್ಯಾಮ್ ನಿಮ್ಗೆ
ಹಾ ಕೇಳಿಸತದೆ ಅದೇ ಇಪ್ಪತ್ ಮೂರ್ ಇಪ್ಪತ್ ನಾಕು ವರ್ಷ ಹುಡುಗಿಗೆ ನೋಡೋಕ್ಕೆ ಅಷ್ಟು ಲಕ್ಷಣವಾಗಿಾಗ ಅವಳೇ ಆ ಕೆಲಸ ಮಾಡ್ಕೊಂಡ ಅವಳು ಹೋಗಿ ಕತ್ ಕತ್ತರ್ಸ್ರ ಸರ್ ಒಬ್ಳೆ ಮಗಳಂತೆ ಅವ್ರಮ್ಮ ಕೂಲಿ ನಾಲಿ ಮಾಡಿ ಒದ ಸಾವ್ರ ಹ ಕೈಗ್ ಬಂದಿದ್ ಮಗಳು ಕೊನಗಿ ತರ ಮಾಡ್ಕೊಂಡ್ರ ಅವ್ರ ಅಪ್ಪ ಅಮ್ಮ ಸಂಂಟನ ಕೇಳೋ್ರ ಯರು
ಕಷ್ಟ ರೋಹಿಣಿಮಾಮ
ಇ ಈಗಿನ ಮಕ್ಳು ಏನು ಅನ್ಕೊಂಡವ್ರ ಅಂದ್ರ ಯಾವನೋ ಒಬ್ಬ ಹವು ಮಾಡ್ತೀಿ ಅಂದುೇಟಕ ತಕ್ಕೋ ಅವ್ನು ಹೇಳಿಗ್ನೆಲ್ಲ ಮಾಡಕಕ್ ಹೋಗಬಿಟ್ಟು ಕೊನೆಗೆ ಈ ರೀತಿಯಾಗಿ ಪಡ್ತದೆ ಪಾಡ್ ಪಡ್ದೆ ತ
ಹೆಂಗ ಹೇಳದು ಮ್ಯಾಮ್ ಅವ್ರಗೆ
ಯ ಅದನ್ನೇ ಹೇಳದು ಒಂದ್ ಇನ್ಸಿಡೆಂಟ್ಸ್ ಅಲ್ದ ಎರಡು ಇನ್ಸಿಡೆಂಟ್ ಸ ಅಲ್ದ ಆ ಈ ತರ ಮಾಡ್ಕತ
ಕುರ್ಬರ್ ಅದೇ ಬಿಡಿ
ಹ್ಮ್ ಅಲ್ಲಿ ನೋಡು ನಾರ್ತ್ ನಾರ್ತ್ ಇಂಡಿಯಾದಲ್ಲಿ ಒಂದ್ ಹುಡ್ಗಿ ನೋಡಿ ಏನ್ ಮಾಡವಳೆ ಹ
ಏನ್ ಮಾಡಳ
ಅಯ್ಯೋ ಪಾಪಾ ಹುಡುಗ ಕೇತನ್ ಅಂತ ದೊಡ್ಡ ಕೊಟ್ಯದ್ ಈಶ್ವರ ದೊಡ್ಡ ಕೋಟ್ಯಧೀಶ್ವರ ಅಂದ್ರೆ ಏನು ನೋಡಿ ಈಗ ಅವ್ನಿಗೆ ಒಂದ್ ಹುಡ್ಗಿಿನ ಮದ್ವೆ ಫಿಕ್ಸ್ ಮಾಡವಳೆ ರಿಯಾ ಏನೋ ಅವಳಸರು ರಿಂಕಿನೋ ರಿಯಾನೋ ಏನೋ ಅಂತ ಅವ್ರಗೆ ಇಪ್ಪತ್ತಾರು ವರ್ಷ ಅವ್ಳಿಗೆ ಇಪ್ಪತ್ತೊಂದು ವರ್ಷ
ಇಪ್ಪತ್ತೊಂದು ವರ್ಷ
ಹ ಆ ಹುಡುಗ ಅವರು ಡ್ರೈವ್ ಫ್ರೂಟ್ಸ್ ಏನೋ ಬಿಸ್ನೆಸ್ ಅಂತೆ ದೊಡ್ಡ ಕೋಟ್ಯಧೀಶ್ವರ್ ಅಂದ್ರೆ ಕೋಟ್ಯಧೀಶವರರು
ಆಮನ್
ಆ ಹುಡುಗಿ ಜೊತೆ ಮಾಡೋರ ಅವ್ರಪ್ಪ ಪ್ಪಂದುವೇ ಇದೇ ಬಿಸ್ನೆಸ್ ಇವ್ರ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರದುು ಡ್ರೈಫ್ ಫ್ರೂಟ್ಸ್ರು ಬಿಸ್ನೆಸ್ ಹುಡು ಮನೆಯವದದು ಅವಳು ಏನ್ ಕಮ್ಮಿ ಇಲ್ಲ ಹ ಅರೇಂಜ್ ಮ್ಯಾರೇಜು ಫೋಟೋ ಎಲ್ಲ ನೋಡಿ ಜಾಸ್ತಿ ನೋಡಿ ಶಾಸ್ತ್ರ ನೋಡಿ ಮಾಡವ್ರೆ ಅವಳು ಅ ದೊಡ್ಡ ಶ್ರೀಮಂತ ಮಗಳ ಅವ್ಳೇನ್ ಬಡವ್ರ ಮಗಳಲ್ಲ ಆದ್ರೆ ಅವ್ರಿಗಿಂತ ಹುಡುಗನ ಮನೆಯವರು ಸ್ವಲ್ಪ ರಿಚ್ ಜಾಸ್ತಿ ಆಗಿದ್ರಂತೆ ಅದಕ್ಕೆ ಅನ್ಬಿಟ್ಟು ಮ ಮದೆ ಮಾಡಕ ಅಂತ ಎಲ್ಲಾ ಮಾಡವ್ರೆ ಮಾಡಿದ್ರೆ ಹೂ ಅಂತ ಒಪ್ಕೊಂಡು ಎಂಗೇಜ್ ಮಾಡ್ಕೊಂಡು ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಡು
ಹ
ಅಲ್ಲಿ ಇ ನಮ್ ಗೋಪಾಲಸ್ವಾಮಿ ಬೆಟ್ಟ ಇಲ್ವಾ ಆತರ ಅಲ್ಲಿ ಯಾವ್ದೋ ಒಂದ್ ಬೆಟ್ಟ ಅಂತೆ ಆ ಬೆಟ್ಟದ ಮೇಲೆ ಹೋಗಿ ಒಂದ್ಬಿಟ್ಟು ಎರಡ್ ಮೂರ್ ಸಲ ಕರ್ಕೊಂಡ್ ಹೋಗೋಳಂತ ಹೋಗಿ ಆ ಬೆಟ್ಟಿದ ಮೇಲಿಂದ ತಳ್ಳಿ ಸಾಯಿಸೋಳೆ ಯಾಕ ಅಂದರೆ ಈಗ ಅವ್ರು ಎಷ್ಟು ಶ್ರೀಮಂತರು ಅಂದರೆ ಮದುವೆ ಮಂಟಪಾನ ಜೈಪುರದಲ್ಲಿ ಯಾವದೋ ಒಂದು ಪ್ಯಾಲೇಸ್ ಎನ್ನ ಮಾಡಿದ್ರಂತ ಹದಿನೇಳು ಕೋಟಿ ಕೊಟ್ಟು ಹದಿನೇಳು ಕೋಟಿ ಕೊಟ್ಟು ಮದ್ವೆ ಹಾಲನ್ನ ಬುಕ್ ಮಾಡ್ತಾರೆ ಅಂದ್ರೆ ಅವ್ರು ಎಷ್ಟ ಷ್ಟ ಮಟ್ಟಕ್ಕೆ ಶ್ರೀಮಂತರಾಗಿರ್ಬೇಕು ಹ ಆ ಹುಡ್ಗಿ ಒಬ್ಬರೇ ಮಗ ಅಂತೆ ಒಬ್ಬ ಒಬ್ಬ ಮಗ ಒಬ್ಬಳೇ ಒಬ್ಬಳು ಮಗ ಅಮ್ಮ ಈಗ ತಂಗಿ ಒಬ್ಬಳು ಅವಳ ಅ ಅವನ್ನ ಸಾಯಿಸಿ ಯಾಕೆ ಅಂದ್ರೆ ಇದ್ದಿಲ್ಲಂತ ಯಾವನ್ನು ಅವನ್ ಬಗ್ಗೆ ಮನೆಯಲ್ಲಿ ಹೇಳಿದ್ರೆ ಮನೆಯವರು ಒಪ್ಪಲ್ಲ ಅದಕ್ಕೆ ಇವನು ಈಗ ಸರಿ ಇವನನ್ನ ಕೊಲೆ ಮಾಡಿದ್ಲು ಇವನಲ್ಲ ಇನ್ನೊಬ್ ಬಂದಿದ್ರೆ ಅವ್ನ ಕೊ ಹಂಗೆ ಎಸ್ಟ್ ಕೊಲೆ ಮಾಡ್ಕೊಂಡ ಹೋಗ್ತಾರೆ ಈಗ ನಿಜ್ವಲು ನೀ ಈ ಎಂಗ್ಗಬಊ ಪರಿಸ್ಥಿತಿ ಅಂದ್ರೆ ಯಾರ್ ನಂಬಿ ಹೆಣ್ಣ್ ಕೊಡೋದು ಯಾರ ನಂಬಿ ಎಣ್ಣ್ ತರೋದು ಅನ್ನಂಗೆ ಆಗ್ಬಿಟ್ಟೈತೆ
ಅವ ನಂಗ ಆಗ್ಬಿಟ್ಟಐತೆ ಹ ಹೆಂಗೆ ಮ್ಯಾಮ್ ಹಿಂಗಾದ್ರೆ ಬದುಕದು
ಅಯ್ಯೋ ಇಲ್ ನೀನ್ ಏನ್ ಅನ್ಕಟ್ಟಿದೀಯ ಪ್ರತ ದಿನ ನ್ಯೂಸ್ ನೋಡು ಏನೇ ನೋಡು ಬರಿ ಇಂತ ವಿಚಾರಗಳೇ ಬರೀ ಆ ಒಳ್ಳೆ ಸುದ್ದಿ ಗಳೆಲ್ಲ ಜನ ಈ ಜನ್ರೇಷನ್ ಎತ್ತಾಗೋಯ್ತೈತೆ ಏನ್ ಆಯ್ತ ಐತೆ ಅನ್ನೋದೇ ಗೊತ್ತಿಲ್ಲ
ಗೊತ್ತಾಗ್ತಿಲ್ಲ
ಒಂಚೂರು ಜವಾಬ್ದಾರಿ ಇಲ್ಲ ಏನು ಇಲ್ಲ ಅ ಅಲ್ಲಾ ಇಷ್ಟ ಅಷ್ಟ ಧೈರ್ಯವಾಗಿ ಕೊಲೆ ಮಾಡಕಿರೋ ಅಷ್ಟ್ ಧೈರ್ಯ ಅಪ್ಪ ಅಮ್ಮನ ಹತ್ರ ಹೇಳಕ್ ಧೈರ್ಯ ಅಲ್ವಾ
ಹತ್ತ
ಆ ಹುಡುಗನ್ಗೆ ಅವ್ನ್ ಫ್ಯಾಮಿಲಿಗ ಇದ್ದವನು ಅವನೊಬ್ಬ ಆಧಾರ್ ಅವ್ನೇ ಸಾಯಿಸಿ ತಾನೋಗಿ ಜೈಲಲ್ಲಿ ಕುೂತ್ಕೊಂಡು ಫ್ಯಾಮಿಲಿ ಗೌರವ ಈಗೇನು ಹೆಚ್ಚುಬಿಡ್ತ ಈಗ ಇದ್ದಿದ್ದು ಹಾಳಾಗ ಹೋಗ್ಲಿಲ್ವಾ ಫ್ಯಾಮಿಲಿಗೆ ಅವರ್ವ ಇಲ್ಲ
ದಿನ ಹ್ಮ
ಅಕೆ ಏನು ಎಂತ ಅಂತ ಹೇಳ ಅಯ್ಯೋ ಯಾಕ ಹೇಳ್ತಯ ನಿಜ್ವಲ್ವ ಹೆಣ್ಣ ಮಕ್ಳ ಇರೋರ್ಗೂ ಸಂಟ ಗಂಡು ಮಕ್ಳಿಡೋರ್ಗೂ ಸಂತ
ನೊಂದ ತರ ಸಂಟ ಮ್ ಇದಂದ್ರೆ ಬುದ್ಧಿ ಕಲ್ತ್ಕೊಂಡ್ರೆ ಏನ ಇಲ್ಲ
ಬುದ್ಧಿ ಅಂದ್ರೆ ಹೆಂಗ್ ಈಗ ನೋಡು ಈಗ ಯಾರೋ ಒಬ್ರು ಮಗಳು ನೋಡಕ್ ಬರ್ತ ಖಷಿ ಖುಷಿ ತೋಸ್ತೀವಿ ಮಾಡ್ತೀವಿ ಅವ್ರ ಮನ್ಸಲ್ಲಿ ಏನೈತೆ ಅಂತಾನ ನಮಗ್ ಗೊತ್ತಾಗಲ್ವಲ್ಲ ಅಟ್ಲೀಸ್ಟ್ ಅವ್ಳು ನನಗ್ ನಿನ್ ಮದ್ ಆಾಗಕ್ ಇಷ್ಟ ಇಲ್ಲ ಅಂತ ಹೇಳಿದಿದ್ರೆ ಅದ್ ಏನೋ ಒಂದ ಬೇರೆ ಆಗಿರೋದು ಮಾಡ್ಕೊಂಡಿರೋ ಅವ್ರು ಅದನ್ನ ಬಿಟ್ಬಿಟ್ಟು ಈ ಕೊಲೆ ಮಾಡೋದೇ ಒಂದ ಸೊಲ್ಯೂಷನಾ ಹಾಂ ಅವ್ಳಿಗೇನು ಜಮ್ಮ ಅಂತ ಹೋಗಿ ಜೈಲಲ್ಲಿ ಕುೂತ್ಕೊತ್ತಾಳೆ ಅವ್ರಗಿರೋ ದುಡ್ನಲ್ಲಿ ಹೆಂಗೋ ಮಾಡಿ ಆಚೆ ಕರಕ ಬಂದರುವ ಅವಳ ಜೀವನ ಅವಳ ನೋಡ್ತಾಳೆ ಆಯ್ತು ಅಕ್ಕ ಮಾಡ್ಕತ್ತಲ್ಲ ಆ ಹುಡ್ಗ ವಾಪಸ್ ಬಂದನಾ
ಲ್ವಾ
ಏ ಕತೆೆ ಮೊದ್ಲು ಒಂದ್ಸಲ ಟ್ರೈ ಮಾಡಿಲಂತೆ ಅದೇ ಜಾಗ ಕರ್ಕೊಂಡ ಹೋಗಿ ಹಂಗಗೆ ಬೆಟ್ಟನ ನೋಡ್ಬೇಕ್ರೆ ತಳ್ಬಿಟ್ಟ ಅವಳೆ ಅವ್ನೇಏನ್ ಮಾಡವ್ನದು ತಳ್ಳ ತಕ್ಷಣ ಬ್ಯಾಲೆನ್ಸ್ ತಪ್ಪ್ದಂಗಾಗಿ ಕೆಳಗಡೆ ಬಿದ್ದು ಅಲ್ಲಿ ಇದಿದ್ದ ಮರ ಇಡ್ಕೊಂಡ ಅಂಗೆ ಮೇಲೆ ಹತ್ಕ ಬಂದಂತೆ ಬಂದು ಕೇಳಿದಂತೆ ಯಾಕಂತ ಅಳ್ಳುದ ಅಂದಕ್ಕೆ ಅಯ್ಯೋ ಹಾವು ನೋಡ್ದ ಹಾವು ನೋಡಿದ್ ಗಾಬ್ರೀಲ್ ತಳ್ಬಿಟ್ಟೆ ಅನ್ಕೊಂಡರು ಆಮೇಲೆ ಅವನು ನಿಜ ಹ ಅವನು ಪಾಪ ನಂಬಕ ಬಿಟ್ಟಾನೆ ಅವ್ಳ ಹಂಗಂದಿದಿನ ಹಂಗಂದ್ಬಿಟ್ಟು ಓಡ್ ಬಂದು ತಪ್ಕೊಂಡು ಎಲ್ಲಾ ಮಾಡಿದ್ಲಂತೆ ಅವನು ಪ ಪಾಪ ನಿಜ ಸುಳ್ಳು ಇವಳ್ಯಕ ಸುಳ್ಳು ಹೇಳ್ತಾಳೆ ನಿಜ ಹೇಳ್ತಾಳೆ ಅನ್ಕೊಂಡು ನಮ್ಕಂಬಟ
ನಮಕೊಬಿಟ್ಟಾವ ಹ್ಮ್ ಸ್ಯೋ ಓ ಶಿವ
ಎಲ್ಲ ಪ್ರಾಣನೇ ತಗೊಂಡು ಹೋಯಿತು ಅಷ್ಟೇ
ಅಲ್ವಾ ಅಯ್ಯೋ ಕಷ್ಟ ಆನಿ ತುಂಬಾ ಕಷ್ಟಪಡ್
ಕಷ್ಟ ಅಂದಂಗ ಆಯ್ತಕ್ಕಣ ಹ್ಮ ಮಕ್ಳಿಗೆ ಬರೀ ಎಜುಕೇಶನ್ ಮಾತ್ರ ಕೊಡ್ತಾವಿ ನಾವು ಬರೀ ಎಜುಕೇಶನ್ ಆಮೇಲೆ ಅರ್ಥ ಇಲ್ದ ಎಜುಕೇಶನ್ ಕೊಡ್ರೆ ಇದೀವಿ ಎಜುಕೇಶನ್ ಎಲ್ಲೂ ಏನು ಒಂದ ಒಳ್ಳೇದ ಹೇಳ್ಕೊಡಲ್ಲ
ಅದ ಎಜುಕೇಶನ್ ಅಲ್ಲೂ ಒಂದ್ ಒಳ್ಳೇದ ಏನು ಹೇಳ್ಕೊಡ್ತಿಲ್ಲ ಬರೀ ಓದು ಓದು ಓದು ಓದು ಅಯ ಅವಕೆ ಓದೆ ಅನ್ನೋದೇ ಒಂಥರ ಹಿಂಸೆ ಆದದಂಗ ಆಗ್ಬಿಡ್ಬೇಕು ಹ್
ಹಾ ರ್ಯಾಂಕ್ ಬರ್ಬೇಕು ಅಷ್ಟ ತಗಿಬೇಕು ಇಷ್ಟ ಆಗಿಬೇಕು ಕ
ರೇಡಿಯಂಟ್ ಅಲ್ಲಿ ಅದು ಇದ್ರಲ್ಲಿ ಕೇಳಿದ್ರೆ ಎಷ್ಟು ಒಂದು ಲಕ್ಷದ ಇಪ್ಪತ್ ಸಾವಿರ ಫೀಸ್ ಅಂತ ಕ ನೀರು ಏನ ಓದಸೋದು ಮಕ್ಕಳನ
ಎಲ್ಲಿ ಮ್ಯಾಮ್ ಲಕ್ಷ ದೀಪ್ಪ ಸಾವರ ತರದು
ಅ ನಮ್ಮ ಸೋನು ಇದ್ಲಲ್ಲಾ ಟೆಂಟ್ ಅವಳು ಅಲ್ಲೇನೇನೆ ಅವಳ ತಮ್ಮನ್ನುೂ ಅಲ್ಲೇ ಹಾಕವ್ರಂತೆ ನನ್ಗೆ ಗೊತ್ತಿಲ್ವಲ್ಲ ಅವ್ಳು ನೋಟ್ಸ್ ಕೇಳೋಣ ಅನ್ಬಿಟ್ಟು ಫೋನ್ ಮಾಡಿದ ದೆ ಸ್ವಲ್ಪ ಟೆಂತ್ ನೋಟ್ಸ್ ಎಲ್ಲ ಇದ್ರೆ ಕೊಡು ಸೋನು ಒಂದು ಇದಕ್ಕೆ ಅವಾಗ ತಮ್ಮನು ಅಲ್ಲೇ ಮ್ಯಾಮ ಓದ್ತಾ ಇರೋದು ಅಂದ್ಲು ಎಷ್ಟವ ಫೀಸು ಅನ್ಬಿಟ್ಟು ಕೇಳಿದ್ರೆ ಲಕ್ಷದ ಇಪ್ಪತ್ ಸಾವಿರ ಅಂತ ಬರೀ ಫೀಸು ಲಕ್ಷದ ಇಪ್ಪತ್ ಸಾವಿರ ಅದಲ್ದೆ ಹ ಒಂದ್ ಆಮೇಲೆ ಅದಲ್ದೆೇ ನೆನೆ ಯೂನಿಫಾರ್ಮು ಬುಕ್ಸು ವ್ಯಾನ್ ಫೀಸು ತಿಂಗಳಿಗೆ ಎಷ್ಟ ಇರ್ಬೋದು ಏಳು ಸಾವಿರ ಅಂತೆ ಒಬ್ಬ ಅವರು ಸೋನು ಅವ್ರ ಮನೆ ಎಲ್ಲೈತೆ ಗೊತ್ತ ತ್ತ ಮೈಸೂರ್ಗ ಹೋಗ ದಾರಿ ಇದಿಲ್ವಾ ಮಾರ್ಕೆಟ್ ಇಲ್ವಾ
ಮಾರ್ಕೆಟ್ ಗೊತ್ತು ಮ್ಯಾಮ್
ಹ ಅಲ್ಲೇ ಅವ್ರ ಮನೆ ಇರೋದು ಸಿಟಿನಲ್ಲಿ ಇದು ಲೋಕಲ್ ಅಲ್ಲೇ ಬರುತ್ತ ತಾನೇ ಏಳು ಸಾವಿರ ಅಂತೆ ರೂಪಾಯಿ ಅಂತೆ
ನೋಡುದ್ರ ಆಗ ನಮಟ ನಮ್ಮ ಇಲ್ಲಿಗೆ ಹಳ್ಳಿಗಳಿಗೆ
ಅದೇ ಅಲ್ಲಿಗೆ ಹೆಂಗ್ ತಗೋತಾರೋ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ಅದೇ ಹೇಳಲ್ ದಿಕ್ಕಾಪಾದಾಗಿ ಎಲ್ಲಿಂದ ದುಡ್ಡು ಬತ್ತೇಲ್ಲಿ ಹೆಣಸಕ ಆಗ್ದ ಇರೋರು ಬೇಕಾದ್ರ ಹೋಗಿ ಸೇಸ್ಕೋಬಹುದು ಅ ಬಾಳ ಕಷ್ಟ ಶಿವ ಅಂದಂಗ ಆಯ್ತು ಏನ್ ಹೆಜು ಅಬ್ಜೆಕ್ಷನ್ ಕೊಟ್ಟಿಯ ನೀನು ಆತರ
ಹ್ಮ್ ಹ ಏನ್ ಕೊಡಿಸೋಕಾಗುತ್ತಮ್ಮ ನಾವು ತಗೊಳ್ಳು ಸ್ಯಾಲರಿ
ಅಯ್ಯೋ ಅದೇ
ಕಷ್ಟ ಆಗೋಯ್ತು ರೋಹಿಣಿ ಮಾಯಾಮ್ ಒಂದ್ ಕಡೆ ಎಜುಕೇಶನ್ ಇನ್ನೊಂದ ಕಡೆ ಮಾರಲ್ ವ್ಯಾಲ್ಯೂಸ್
ಏನು ಇಲ್ಲ ನೀನ್ ನೋಡು ನೀನು ಏನಾದ್ರು ಒಂದ್ ಎಜುಕೇಶನ್ ಅಲ್ಲಿ ಒಂದ್ ಮಾರಲ್ ವ್ಯಾಲ್ಯೂಸ್ ಅಂತ ಆ ಟೀಚರು ನಾನು ಲೈಬ್ರರಿಲಿ ಕುೂತ್ಕೊಂಡು ಊಟ ಮಾಡ್ತಿರ್ತೀನಿ ಫ್ರೀ ಪೀರಿಯಡ್ ಅಲ್ಲಿ ಕೂತ್ ಒಂದ್ ಬೈತಾರೆ ಬೈತಾರೆ ಬೈತಾರೆ ಕಿಬ್ಬಿ ಕೊಟ್ಟು ಕೇಳಕ್ಕ ಆಗಲ್ಲ ಏಕ್ ಕತ್ತೆಗಳ ಏ ಇವರುಗಳ ಅವರುಗಳ ನೋಡ ಆ ವರ್ಡ್ಸ್ಗಳನ್ನ ರಿಪೀಟ್ ಮಾಡ ಮಾಡಕ್ಕೆ ಬೇಜಾರು ಆ್ತದೆ ಅದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹ ಇದು ಹೊಸಿ ಬಯ್ಯಳ ನಂಗೆ ಅದು ತಡ ಕಲ್ಲ ನಂಂಗು ಸುಮ್ಮನೆ ಗಂಧೆ ನೀ ದಯವಿಟ್ಟು ಎಲ್ಲಾ ಟೀಚರ್ಸ್ಗು ಹೇಳ ಯಾಕಂದ್ರೆ ಒಂದೇ ಟೀಚರ್ಗ ಹೋಗಿ ಹೇಳಿದ್ರೆ ನನಗ ಹೇ ಅವ್ರ ಅನ್ ಕೇತಾರೆ ಲೋವರ್ ಕ್ಲಾಸ್ ಇ ಎಲ್ರಿಗೂ ಒಂದು ಮೆಸೇಜ್ ತರ ಹೇಳು ಮ್ಯಾಮ್ ಹೇಳೋರರು ಅನ್ಬಿಟ್ಟು ಸ್ವಲ್ಪ ಮಕ್ಕಳನ್ನ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡಿ ಪಡಿಯೋದು ಕೆಟ್ಟ ಮಾತಲ್ ಬಯ್ಯೋದು ಅವೆಲ್ಲಾ ಮಾಡ್ಬೇಡಿ ಅಂತ ಹೇಳು ಸುಮ ಹ ಸರಿ ಮ್ಯಾಮ್ ಹೇಳ್ತೀನಿ ನಿಗ ಒಂದೇ ಟೀಚರ್ನ ಹೋಗಿ ಹೇಳಿದ್ರೆ ನನ್ನೇ ಟಾರ್ಗೆಟ್ ಮಾಡ್ತಾವ್ರಿ ಅಂತ ಅನ್ಕೋತಾರೆ ಯಾಕ್ಬೇಕೇಕು ಎಲ್ರಿಗೂ ಸೇರ್ಸ ಹೇಳು ಎಲ್ರಿಗೂ ಒಂದು ನೋಟಿಸ್ ಕೊಟ್ಟಂಗ ಒಂಥರ ಒಂದ್ ವಿಷಯ ತಿಳಿಸ್ದಂಗ ಆಯ್ತಿದೆ ನೀನು ಹೋಗಿ ಹೇಳವ ಅಂತ. ಅದೇನ ಏಳ್ಸ್ಕಬೇಕಾದ್ ವಿಚಾರನಾ ಮಕ್ಳಗ್ ಹೇಳೋದ್ರೆ ಹೆಂಗ ಅಷ್ಟ ಕೆಟ್ಟ ಕೆಟ್ಟ್ದಾಗ ಬೋಯತಾಳ
ಹೇ ಬೈಬಾರ್ದು ಮ್ಯಾಮ್
ಅಲ್ಲ ನೀನ ಹೇಳ್ರರು ಎಜುಕೇಶನ್ ಎಲ್ಲಿಗ್ ಗೊತ್ತು ಅಂತ ಅದು ಎಜುಕೇಶನ್
ಇಲ್ಲ ಚಿಕ್ಕ ಮಕ್ಳಗ್ ನಾವೇ ತಾನೇ ಮ್ಯಾಮ್ ತಿದ್ಬೇಕದವರು.
ತಿದ್ದವರು ಅದನ್ನೇ ಹೇಳದು ತಿದ್ದಬೇಕಾದವ್ರೆ ಹಂಗ್ ಹರ್ಚಿದ್ರೆ ಅವ್ರನ್ ತಿದ್ದ ಕ ಹಿಂದಿ ಯಾರ್ ಬರ್ತಾರೆ ಹ ಅದೆಲ್ಲ ಒಳಗಿಂದ ಬರಬೇಕು ಈಗ. ಈಗ ಎದರುಸುದ್ ಒಂದ್ ದಿನ ಸೈಲೆಂಟ್ ಆಯ್ತಾರೆ ಅವ್ರ ನೇಚರ್ ಬದ್ಲಾಗಲ್ವಲ್ಲ.
ಬದ್ಲಾಗಲ್ಲ
ಹ್ಮ್ ಬದ್ಲಾಗಲ್ಲ ಅದು ಬದ್ಲಾಗಬೇಕು ಅಂದ್ರೆ ಅವ್ಳೇ ಅವ್ರೇ ತಿಳ್ಕೋಬೇಕು. ನಾವ್ ಹಿಂಗ್ ಮಾತಾಡ್ಬಾರ್ದು ಅಂತ ಆಮೇಲೆ ವಾಯ್ಸ್ ಏನ್ ರಫ್ ಗೊತ್ತಾ... ಖರ್ಚದ ಅಂದ್ರೆ ಕೇಳತ್ತೆ ಇವ್ರಿಗೆಲ್ಲ ಕೇಳಸಲ್ವ ಕಣ ನಮ್ಮ ಸ್ಕೂಲ್ನವ್ರಗ್ ಬೇರೆಯವಿಗೆಲ್ಲ ಕೇಳಲ್ವಾ
ಯಾಕ್ ಕೇಳ್ಸಲ್ಲ ಎಲ್ಲಾರ್ಗು ಕೇಳ್ಸತ್ತೆ ಯಾಕ ಕೇಳ್ಸಲ್ಲ ಹೇಳ್ಬೇಕು ಅವ್ರಗೆ ಮೀಟಿಂಗ್ ಅಲ್ಲಿ. ಹ್ಮ್ ಚಿಕ್ಕ ಮಕ್ಕಳು ನಾವ್ ಹೆಂಗ್ ತಿದ್ದಿವಿ ಹೆಂಗ ಬೆಳಿತಾವ ಮ್ಯಾಮ್. ನೀವ ಅವದ ಯಾವತ್ತು ಮುಂದಿನ ಕ್ಲಾಸ್ ತಾಕೊಂಡು ಇನ್ನುೂ ಮರೆಯಲ್ಲ ನನ್ ಮಗ
ಹ್ಮ ರೋಹಿಣಿ ಮ್ಯಾಮ್ ಕ್ಲಾಸ್ ತಕೊಂಡಿದ್ರು ಹಂಗ ಹೇಳಿದ್ರು ಕಮ್ಮ ಹಿಂಗ ಹೇಳಿದ್ರು ಕಮ್ಮ ಕ ಮತೇನಾ ಅಂತಾಳೆ ಇನ್ನು ಮರ್ತಿಲ್ಲ ಅವಳು. ನೀವ್ ಹೇಳ್ಕೊಟ್ಟಿರ ಕಥೇನ.
ಹಾಗೆ ಅದು ಒಂದ್ ಚೂರು ಒಂಚೂರು ರಿಸ್ಕ್ ತಗೋಬೇಕು ಅಷ್ಟೆ ಜಾಸ್ತಿ ಬೇಡ ಮಕ್ಳು ಇನ್ನೇನು ಬೇಡ ಅವವು ಎಷ್ಟಾರರು ಮಾತಾಡ್ತ ಹ್ಮ ಕೂತ್ ಜಾಗ ಬಿಟ್ಟು ಅಳ್ಳಾಡ್ದ ಹೋದ್ರೆ ಎಷ್ಟೋ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗೋಯತ್
ಹ ಹೌದು ಹೌದು ಅವ್ರಿ ಇಂಟ್ರೆಸ್ಟ್ ಇದ್ರ ಮಾತ್ರ ಅವ್ರ ಕೂರದು.
ಅದೇ. ಕೂತ್ ಜಾಗ ಬಿಿಟ್ಟ ಅವ್ರು ಅಲ್ಲಾಡ್ದೇ ಹೋದ್ರೆ ಅ ಬೀಳೋದು ಹೇಳೋದು ಏಟು ಮಾಡ್ಕೊಳ್ಳೋದು ಏನು ಆಗದು ಕಲ ಆರಾಮ್ಸೆ ಕುತ್ಕೊಂಡು ಹೆಂಗ ಮುಂದಂದು ಓದ್ಕೊಂಡು ಒಯ್ಕತವೆ ಇವ್ರು ಕೂರ್ಸೋದೇ ಕಷ್ಟ ಅಂದಬಿಟ್ರೆ ಕಿರ್ಚಿ ಕಿರ್ಚಿ ಕಿರ್ಚಿ ಎಷ್ಟೊಂದು್ ಕಿರ್ಚತಾರೆ ಅವ ಲೆಕ್ಕ ಇಟ್ಲ್ಲ ಕಚ್ಚಚ್ಚೋ ಕಚ್ಚಚ್ಚೋ ಅಂತ ಬಯ್ತಾರೆ ಹೌದು ಅಲ್ಲ ಆಮೇಲೆ ಈಗಿನ ಮಕ್ಕಳೆಲ್ಲ ಸಕಸ್ು ಮಾಡ್ತಾಗಾವ ಅವೇನು ಟೀಚರ್ನ ಜಾಸ್ತಿ ಏನೋ ಕೇರೆ ಮಾಡಲರ್
ಹಾ
ಟೀಚರ್ ಹೇರೆೇ ಮಾಡಲ್ಲ ಭದ್ರ ಬಕ ಹೋಗತ್ತಗ ಅಂದಬಿಟ್ಟು ಬರ್ತವೆ ಅದೇ ನೀನ್ ಒಂದಿನ ಚೆನ್ನ್ ಮಾತಾಡ್ಸಿರೋ ಹುಡಿಕಂಡ್ ಬಂದು ಮಾತಾಡ್ಸ್ಬಿಟ್ಟ ಹೋಗ್ತವೆ
ಹ್ಮ
ಎಷ್ಟಯ್ತತ್ತು ಅವಕ್ ನಮ್ಮ್ ಹೆಸ್ರು ಗೊತ್ತಿರಲ್ಲ ನಮ್ಗೆ ಅವ್ರ ಗೊತ್ತಿರಲ್ಲ ವಾಶ್ರೂಮ್ ಹೋಗಬೇಕಾದ್ರೆ ಒಂದು ಸ್ಟಾಫ್ ರೂಮ್ ಒಳಗಡೆ ಬಗ್ ನೋಡ್ಬಿಟ್ಟು ಗುಡ್ ಮಾರ್ನಿಂಗ್ ಮ್ಯಾಮ್
ಹಾ
ಯಶ್ ಮ್ಯಾಮ್ ಅಂದಬಿಟ್ಟು ಕೇಳ್ಬಿಟ್ಟೋಗ್ತವೆ. ಅದೇ ನಿನ್ ರೇಗಾಡಿ ಬೋಯ್ದಿದ್ರ ನೀನ್ ಹತ್ರಗ್ ಬದಾವ
ಬರಲ್ಲ ಬರಲ್ಲ